ಹಲೋ
ಹಲೋ ಕೇಳಿಸ್ತಿದಿಯ ನಮ್ ಧ್ವನಿ.
ಹಾ ಕೇಳಸ್
ಹಲೋ ಹಾ ನಮಸ್ತೆ. ಹಾ ಹೇಳ್ಬೇ ಕು ನೀವೆ ನಿಮ್ ಹೆಸರು
ನಮ್ಮೇಸರು ವೈಷ್ಣವಿ ನಿಮ್
ಹೌದಾ
ಹ್ಮ್
ನಿಮ್ದು? ಆ ಹಲೋ ಕೇಳ್ತಿಲ್ವಾ ವೈ ಷ್ಣವಿ ಅವ್ರೆ
ಹಾ ಹೇಳಿ ಕೇಳ್ ತಿದೆ
ಹಾ ಆಯ್ ನೂಟ ಆಯ್ತು.
ಅನ್ನ ಸಾರು ಚಪಾತ್
ಹಾ ಹೌದಾ ಯಾವ್ ಪಲ್ಯ?
ಬೀಟ್ರೂಟ್ ಪಲ್ಯ
ಬೀಟ್ರೂಟ್ ಪಲ್ಯನಾ ಹೌದ್ ಆರೋಗ್ಯಕ್ಕೆ ಒಳ್ಳೇದೆ ಬಿಡಿ.
ಹ್ಮ್ ನಿಮ್ದಾಯ್ತಾ ಊಟ?
ನಮ್ದು ಇನ್ನು ಇಲ್ಲ ಹೋಗ್ಬೇಕು.
ಹೌದಾ ಯಾಕಿನ್ನ ತಿಂದಿಲ್ಲ ಎಂಟು ಗಂಟೆ ಆದ್ರು
ಇನ್ನು ತಿಂದಿಲ ತಿನ್ನಬೇಕು ವೈಷ್ಣವಿ ಅವ್ರೇ ಸಂಜೆ ಸ್ವಲ್ಪ ಲೇಟಾಗಿ ಹಣ್ಣು ತಿಂದ್ವಿ. ಅದಿಕ್ಕೆ ಇವಾಗ ಹೋಗ್ಬೇಕು ಊಟ ಮಾಡಕ್ಕೆ ಹ್ಮ್ ಮತ್ತೆ
ಏನಿಲ್ಲ ಹೇಳ್
ಮತ್ತೆ ಹೆಂಗಿದೆ ನಿಮ್ ಕಡೆ ವಾತಾವರಣ ಎಲ್ಲ
ಚಳಿ ಚಳಿ ಬಿಸ್ಲು ಬಿಸ್ಲು ಅಂತಾನೂ ಅನ್ಸ್ತಿಲ್ಲ ಅಳೇನು ಅನ್ಸ್ತಿಲ್ಲಾ ಬಿಸ್ಲು ಅಂತನು ಅನ್ಸ್ತಿಲ್ಲ ಇವತ್ತೆಲ್ಲ
ಹಾ ಹ್ಮ್ ಹ್ಮ ಹೌದಾ ನಮ್ ಕಡೆ ಫುಲ್ ಮಳೆ ಓಡಾಡಕ್ಕೆೆ ಆಗ್ತಿಲ್ಲ ವೈಷ್ಣವಿ ಅವ್ರೇ
ಹೌದಾ
ಹಾ ನಿಮ್ ಕಡೆ ಮಳೆನೇ ಬೀಳ್ ನಿಮ್ ಕಡೆ ಮಳೆನೇ ಬೀಳ್ತ ತಿಲ್ವಾ ಹೌದಾ ಈ ಕಡೆ ಎಲ್ಲಾ ಜಾಸ್ತಿ ಮಳೆ ಬಿಳ್ತಿದೆ ಹ್ಮ್
ಮತ್ತೆ ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ?
ಏನು ಇಲ್ಲ ಸುಮ್ನೆ ಹಂಗೆ ಸುಮ್ಮ್ನೆ ಹಂಗೆ ತಿರ್ಗಾಡ್ತಾ ಇದೀವಿ
ಪರೀಕ್ಷೆ ಏನು ಇಲ್ವಾ
ಪರೀಕ್ಷೆ ಇದೆ
ಓದಿದ್ ಹಾ ಇದ್ದೇ ಓದುದ್ರಾ?
ಹಾಂ ಓದಿಲ್ಲ ಓದ್ಬೇಕು ನಾಳೆಯಿಂದ
ಹೌದಾ ನಿಮ್ಗ್ ಏನಂದ್ರೆ ಜಾಸ್ತಿ ಇಸ್ ಷ್ಟ
ಏನು ಅಂದ್ರೆ ಯಾ ಇ ನಮ್ಗೆ ಚಾ
ಚಾ ಚಾ ಅಂದ್ರೆ ಟೀ ನ?
ಟಿ ಹಾ ನಮ್ಮ್ ಕಡೆ ಎಲ್ಲಾ ಅದೇ ಕುಡಿಯೋದು ಕಾಫಿ ಕುಡಿಯಲ್ಲ.
ಹೌದಾ ಹಾಲ್ ಇಷ್ಟ ಇಲ್ಲ ಅಂದರೆ ಆರ್ಲಿಕ್ಸ್ ಬೂಸ್ಟ್ ಏನು ಇಷ್ಟ ಇಲ್ವಾ?
ಕುಡಿಯಲ್ಲ ಏ ಚಾ ನು
ನಿಮ್ ಕಡೆ ಜಾಸ್ತಿ ಬ್ಯಾಕ್ಗ್ರೌಂಡ್ ಇದೆ ನೋಡಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ತಗೊಂಡಿದೆ.
ಹೌದು ನಾವು ಹಾಸ್ಟೆಲಲ್ಲೆಲ್ಲ ಇರೋದು ನಮ್ಸ್ ಸ್ನೇಹಿತರು ಸುಮ್ನೆನೆ ಇರಲ್ಲ. ಚೀರಾಡ್ತಿರ್ತಾರೆ ಹಾ ಹಾ ಮತ್ತೆ ಊಟ ಅಂದ್ರೆ ಎಲ್ಲಾ ರೊಟ್ಟಿ ಪಲ್ಯ
ಹೌದಾ ತಿನ್ನೋದ್ರಲ್ಲಿ ತಿನ್ನೋದ್ರಲ್ಲಿ ಏನು ಅಂದ್ರೆ ಜಾಸ್ತಿ ಇಷ್ಟ.
ತಿನ್ನದ್ರಲ್ ಅಂದ್ರೆ ತುಂಬ ಗೋಬಿ ಮಂಚೂರಿ ಪಾನಿ ಪುರಿ ಅಂದ್ರೆ ಅವೆಲ್ಲಾ ಇಷ್ಟ.
ಅವೆಲ್ಲಾ ಜಾಸ್ತಿ
ಹಾ ಹ ಯಾಕೆ ಓ ಹೌದಾ ಹೌದಾ ಹ್ಮ ಹ ಹ
ಪದಾರ್ಥ ತಿನ್ನಿ ಹಾ
ನೀವ್ ಹೆಂಗಂತೀರ ಹಂಗೆ ಮಾಡ್ತೀವಿ ವೈಷ್ಣವಿ ಅವ್ರೆ ಹೌದು ಹೌದು. ಅವ್ರ ಸುಮ್ನೆರು ಅಂದ್ರುನು ಇರ್ತಿಲ್ಲ ಹ.
ತಾಡಿ
ಹಾ ಆಯ್ತು ವೈಷ್ಣವಿ ಅವ್ರೆ ಇವಾಗ್ ಹೇಳಿ.
ಹ್ಮ ಮತ್ತೆ
ಹಾ ಮತ್ತೆ ಹೇಳ್ಬೇ ನಮ್ಗೆ ಅಡಗೆ ಮಾಡಕ್ಕೆ ಬರಲ್ಲ ವೈ ಷ್ಣವಿ ಅವರೆ ಹಾ ನನ್ಗೆ ಬರಲ್ಲ ಅಡಗೆ ಮಾಡಕ್ ನಮ್ಮ ಮನೇಲಿ ಎಲ್ಲ ಬಿಡಲ್ಲ ಅಡಗೆ ಮಾಡಕ್ಕೆ
ನೀವು ಮಾಡ್ಬೇಕಲ್ಲ ಮತ್ ಮುಂದೆ ಹೆಂಗ್ ಮಾಡ್ತೀರಾ ಮದುವೆ ಆದ್ಮೇಲೆ ನಿಮ್ಮ ಹುಡುಗ
ನ್ನ ಜೋಮಾಟೋ ಅವೆಲ್ಲ ಇದಾವೆ.
ಅಂದ್ರೆ ಯಾವಾಗೂ ಅ ದೆ ಓಕೆ ಆನ್
ಅದೇ ಯಾವಾಗ್ಲೂ ಅದೇ ಅದೇ ಸರಿ ಅಂತಲ್ಲ ನೋಡಣ ಮುಂದ ಮುಂದಿನ್ ಕತೆ ಮುಂದೆ
ಹೌದಾ ಈಗಿಂದಾನೇ ಎಲ್ಲ ಪ್ರಿಪೇರ್ ಆಗಿರ್ಬೇಕಲ್ವಾ
ಇದೆಲ್ಲ ನಮ್ಗೋಸ್ಕರ ಅಂತಾನೆ ಹಾ ಯಾಕ್ ಚಿಂತೆ ನಮ್ಮತ್ತೆ ನಮ್ಮ ಮಾಮ ಇರ್ತಾರೆ ಅವ್ರು ಮತ್ತೆ ಇನ್ನು ಏನು ಇಲ್ಲ
ಹೌದು ಎಲ್ಲೆಲ್ ಗಂದ್ರೆ ನಿಮ್ಗೆ ಹೋಗತ್
ಆಹ್
ಗೆಂಗೆ
ಏ ಮುಂದೆ ಹೆಂಗೆ ನಿಮ್ ಜೀವ್ನ ಅಂದೆ
ಹೌದಾ ದೇವ್ರ್ ಬಲ್ಲ
ಹೌದಾ ಹ್ಮ್ ಹ್ಮ್ ಅಂದ್ರೆ ಪ್ರವಾ ನಾವು ಇದೆ ಮಂತ್ರಾಲಯ
ಹಾ ಸ್ನೇಹಿತ್ರ್ ಜೊತೆ ಹೋಗಿದ್ರ ಮಂತ್ರಾಲಯಕ್ಕೆ, ಹ್ಮ್ ಸ್ನೇಹಿತ್ರ್ ಜೊತೆ ಹೋಗಿದ್ರ ಬೆಟ್ಟಕ್ಕೆ
ಹಾ ಸ್ನೇಹಿತರ್ ಜೊತೆಗೆ ಹೋಗಿದ್ದು ಬೆಟ್ಟ ಹೆಂಗೆ ಇದೆ ಅಂತಾನೇ ಗೊತ್ತಾಗ್ಲಿಲ್ಲ
ಹೌದ ಹೆಂಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್?
ಆಹ್
ಇಮೆಸ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹಲೋ ಸಹನಾ ಅವ್ರೇ, ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ ಹಾ ಹೇಳಿ
ಏಗ್
ಟ್ರೈನ್ ಹೋಗಿಲ್ವಾ ಅಂದೆ, ನನ್ ಸ್ನೇಹಿತರದು ಚೆನ್ನಗೆಯ್ತು
ಹ್ಮ್
ಚೆನ್ನಾಗಿ ಬೆಟ್ಟಾಗಲ್ಲ ಹೇರಿದ್ವಿ ದರ್ಶನ ಎಲ್ಲ ಆಯ್ತು
ಹಾ
ಹಾ
ಎಷ್ಟ್ ದಿನ ಹೋಗಿದ್ರಿ? ಎಷ್ಟ್ ದಿನ ಹೋಗಿದ್ರಿ ಅಂದೆ
ಎರ್ ಎರಡ್ ದಿನ ಹೋಗಿದ್ವಿ
ಏಂದ್ರಲ್ ಹೋಗಿದ್ರಿ? ಹಲೋ ಹಲೋ ಹಲೋ ಸಹನ ಹಲೋ ಸಹನ ರಾಣಿ ಹಲೋ ಎಲ್ಲಿ ಎಲ್ಲೋಗಿದ್ದೀರಾ? ಫೋನ್ ಎಸ್ದು
ಊಟಕ್ ಬಂದಿದ್ವಿ.
ಹೌದಾ
ಹಾ ನಿನ್
ಮತ್ತೆ
ಹ್ಮ ಹ್ಮ್
ಮತ್ತೆ ನಿಮಗೆ ಇಷ್ಟವಾದ ಸ್ವೀಟ್ ಏನು?
ಇಷ್ಟವಾದ ಸ್ವೀಟ್ ಅಂದ್ರೆ ಜಾಮೂನ್
ಹೆಂಗ್ ಮಾಡ್ತಾರೆ ಜಾಮೂನ್ ಅಂತ ಗೊತ್ತಾ ಜಾಮೂನ್ ಹೆಂಗ್ ಮಾಡ್ತಾರ್ ಅಂತ ಗೊತ್ತಾ?
ತ್ತು ಗೊತ್ತು ಯಾಕೆ ಯಾಕೆ ಅಡಿಗೆ ಮಾಡಕ್ ಬರಲ್ಲ ಅಂತಂದ ತಕ್ಷಣ ಜಾಮುನ್ ಮಾಡಕೂ ಬರಲ್ಲ ಅಂತ ಅನ್ಕೊಂಡಿರ ವೈಷ್ಣವಿ ಅವ್ರೆ
ಹೌದು ಸ್ವಲ್ಪ ಹೇಳಿ ಹೆಂಗ್ ಮಾಡ್ತಾರೆ
ಏನಂದ್ರೆ ಜಾಮೂನ್ ಇಟ್ಟಿರ್ತದೆ ಆಲ್ರೆಡಿ.
ಇಟ್ಟಿರಲ್ಲ ಪೌಡ್ರ್ ಇರುತ್ತೆ ಪೌಡ್ರು ಪೌಡರ್ ಇರುತ್ತೆ. ತ್ತೆ
ನೀವು ಹ ಏ ನಮ್ ಮುನೆ ಒ ಒಂದ್ಸಲ
ಹೇಳಿ ಹೆಂಗಿರು ತ್ತೆ ಹೆಂಗ್ ಮಾಡ್ತಾರೆ ಅಂತ.
ಜಾಮೂನ್ ಹಿಟ್ಟಿರ್ತದೆ ಎ ಇಲ್ಲ ಅ
ಹೇಳಿ ಜಾಮೂನ್ ಹಿಟ್ಟಿರುತ್ತೆ ಮುಂದೆ ಹೇಳಿ.
ಸ್ವಲ್ಪ ಹಾಲು ಹಾಕ್ಕೊಂಡೆಲ್ಲ
ಹ
ಹ ಆಮೇಲೆ ರೌಂಡ್ ಮಾಡ್ಬೇಕು ಸಕ್ಕರೆ ಎಲ್ಲ ಹಾಕಿ ಮತ್ತೆ ಸೈಡಿಗೆ ಪಾನ್ಕ ಮಾಡ ಅಂದ್ರೆ ಪಾನ್ಕ ಮಾಡ್ಕೋಬೇಕು ಏ ಸಕ್ಕರೆ ಹಾಕಿ ಪಾನ್ಕ ಮಾಡ್ಕೋ ಹಾ ಪಾನ್ಕಾ ಮಾಡ್ಬೇಕು
ನೆಕ್ಸ್ ಎಣ್ಣೆಯಲ್ಲಿ ಅದನ್ನ ಮಿಕ್ಸ್ ಮಾಡಲ್ವ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ತೋಳ್ಸಲ್ವಾ?
ಮಿಕ್ಸ್ ಮಾಡ್ತೀವ್ ನಾವು.
ಹೌದಾ
ಸ್ವಲ್ಪ ಅದು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಎಣ್ಣಲಿ ಕರಿತೀವಿ.
ಹಾ ಅದೇ ಕೇಳ್ತಿದೀನಿ ಎಣ್ಣೆಲ್ಲ ವಂತಾ ಎಣ್ಣಲ್ ಹಾಕಿ ಏನ್ ಮಾಡ್ತೀರಾ ಸ್ವಲ್ಪೊತಾದ್ಮೇಲೆ ಜಾಮೂನ್ ಪಾಕೊಳಗ್ ಹಾಕ್ತೀರಾ ಹಲೋ ಜಾಮೂನ್ ತಗೊಂಡೆ ಅಂದ್ರಲ. ಲಲ್ ಹಾಕೊಂಡ್ ತಿಂತೀರಾ.
ಹ್ಮ್ ಮತ್ತೆ ನಿಮ್ ಜೊತೆ ಮಾತಾಡಿದ್ರೆ ಸಮಯ
ಏನು ನಮ್ ಜೊತೆ ಮಾ
ಸಮಯ ಸಮಯ ಹೆಂಗೋಯ್ ತಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಹಾ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ವೈಷ್ಣವಿ ಅವ್ ದೆ
ನೀವು ಅಷ್ಟೇ ತುಂಬಾ ಚೆನ್ನಾಗ್ ಮಾತಾಡಿದ್ರಿ ಮೃದುವಾಗಿ
ಸರಿ ಊಟು ಊಟ ಮಾಡಿದ್ ದ್ರ ಇಲ್ಲ ಹೋಗ್ ಊಟ ಮಾಡ್ರಿ ಎಂಟ್ ಗನ್
ಹ ಆಯ್ತು ಆಯ್ತು ಮತ್ತೆಸ್ ಸಮಯ ಇದ್ರೆ ಕಾಲ್ ಮಾಡಿ. ಹ್ಮ್ ಹಾ ಧನ್ಯವಾದ ಧನ್ಯವಾದ